ಹೇಳಿ ಬ್ರೋ ಯಾವೂರಿಂದ
ನಮ್ದು ಸರ್ಪ್ರಾ ನಗರ.
ಅ ನಿಮ್ದ.
ನಮ್ದು ಕೆಂಬಾವಿ ಬ್ರೋ.
ಹಾ
ಕೆಂಭಾವಿ.
ಕೆಂಭಾವಿಯಾ ಕೆಂಭಾವಿನಾ ಮತ್ತ ಎಲ್ಲಾ ಬೇರೆ ಕಡೆ ಆಯ್ತ ಸುತ್ಮುತ್ತನ.
ಅಲ್ಲೇ ಒಂದ್ ಹದ್ನೈದು ಕಿಲೋಮೀಟರ್ ಹೋಗುವ ಅಲ್ಲೇ ಒಂದ್ ಹಳ್ಳಿ ಬ್ರೋ.
ಯಾವ್ದ
ಅಲ್ಲೇ ಒಂದ್ ಬೊಂನಳ್ಳಿ ಅಂತ ಬ್ರೋ.
ಹೌದಾನ
ಹ್ಮ ಹ್ಮ ನಮ್ದು ಅದೇ ಸೈಡ್ ಇದಾನ ಊರು.
ಹೌದು ಎಲ್ಲಿ
ನಮ್ದು ಹೂವಿನಳ್ಳಿ ಅಂತಾನ ತಳ್ಳಳ್ಳಿ ಹತ್ರ
ಹಾ ಹಾ ಯಾದಗಿರಿ ಯಾದಗಿರಿ ಲಾಸ್ಟ್ ನೀವ
ಹಾ ಯಾದ್ಗಿರಿ ಲಾಶಾಗಿ ನಂದೇಣ
ಹ್ಮ್ ಹ್ಮ್
ಇಲ್ಲಿ ಹಾಸ್ಟೆಲಾಗಿದ್ದ ಓದತಿರ್ತಾನ.
ಆ ಕಡೆನೆ ಮಾಡ್ಬೇಕಿಲ್ಲು ಬಿಜಾಪುರ್ ಚನ್ನ
ಏ ಆಕಡೆ ಮಾಡಿಲ್ಲಣ್ಣ ರೆಗ್ಯುಲರ್ ಹೋಗವ್ರಲ್ಲ
ಹ್ಮ್ ಹ್ಮ್
ಎಕ್ಸಾಮ್ ಹೋತೀವಿ ಅಲ್ಲಿ ಬಿಜಯಾಪುರ್ ಸೈಡ್ ಎಲ್ಲ ರೆಗ್ಯುಲರ್ ಬರ್ಬೇಕಂತ ಕಾಲೇಜ್ ಕ.
ಹೌದು.
ಅಲಶಂಡಿ ಈ ಕಡೆ ನಮ್ಮಾವನವರು ಮಾಡಿದ್ರ
ಹ್ಮ್ ಹ್ಮ್ ಇವಾಗ್ ಸಿಗ್ತಾಯಿಲ್ಲ ಅಷ್ಟು.
ಕ ಮಾಡ ಅಂತಂದ್ರಣ ಅದಕ್ಕೆ ಕ ಮಾಡಿದವಿ
ಹೌದು
ಊಟ ಆಗೈತ್ ನೋಡಣ. ಎಂತ.
ನಮ್ದು ಆಗೈತಿ.
್ ಮನೇಲಿ ಇರ್ತ ಹಾಸ್ಟೇಲ್ ಇರ್ತಣ್ಣ.
ನಾವು ಮನೆಯಲ್ಲೇ ಇರ್ತೀವಿ.
ಮನೆ ಇರ್ತೀರ.
ಹಾ ನೀವು.
ನಾವು ಹಾಸ್ಟೇಲ್ ಅಣ್ಣ.
ಹೌದು.
ಹ್ಮ್
ಹ್ಮ್ ಹ್ಮ್ ಚೆನ್ನಾಗ್ ಆಗ್ತಾರ ಊಟ ಆಗಿಟ ಎಲ್ಲ.
ಹಾ ಊಟ ಚೆನ್ನಾಗ ಆಗತ್ತ ಅಣ್ಣ.
ಹ್ಮ್ ಹ್ಮ್. ಹಾಸ್ಟ್ರೆಲ್ ಎಲ್ಲ ಹೆಂಗಿದೆ ಲೈಫ್.
ಯ ಚೆನ್ನಾಗ ಐತ ಅಣ್ಣ.
ಹೌದು.
ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟಿ ಜನ ಇರ್ತಾರ ಅಷ್ಟೊಳಗೆ.
ಹಾ ಅದಾರಣ್ಣ.
ಜಾಸ್ತಿ ಜನ ಅದಾರ.
ಹ್ಮ್ ಅಷ್ಟಲ್ಲ ಕಾರಣ ಅಂತ ಜಾಸ್ತಿ ಇಲ್ಲ ನಾು ಜಾಸ್ತಿ ಇರಲ್ಲಲ್ಲ ಇಲ್ಲಿ ಹಾಸ್ಟೆಲ್ ಒಳಗ. ಹ್ಮ್ ಎಲ್ಲ ಡೈರೆಕ್ಟ್ ಎಕ್ಸಾಮ್ ಎಕ್ಸಾಮ ಗಿ ಬರ್ತಿ. ಎಕ್ಸಾಮ್ ಬರ್ದು ಹೋತೀ ಮತ್ತ.
ಸ್ಟಡಿ ಚೆನ್ನಾಗಿ್ ನಡದು.
ಹಾ ಅಣ್ಣ ನಡೆದದ ಒಂದು ಲೆಕ್ಕದಾಗ.
ಹಾ.
ಒಂದ್ ಲೆಕ್ಕದಾಗ ನಡ್ದೇಣ ಚೆನ್ನಾಗೆ ಅಂತ ಏನಿಲ್ಲಾ.
ಹ್ಮ್ ಹ್ಮ್.
ಮಲ್ಲಗ ಆಡ್ದೊಟ್ಟ.
ಈ ಪೊಲೀಸ್ ಎಲ್ಲ ತಳ ಹಾಕಿದೀರಾ.
ಎಲ್ಲಣ.
ಯಾಕ ಹಾಕ್ಬೇಕ ಸುಮನೆ. ಸುಮ್ನೆ ಹಾಕ್ಬೇಕು ಲಕ್ಕಿದ್ರ ಆಗತ್ತಲ್ಲ.
ಅದೇ ಪೀಜೀ ಹಾಕ್ಬೇಕಂತ ಮಾಡಿತ್ತಣ.
ಹಾ.
ಪೀಜ್ ಯಾಕಕ್ಕ್ಕ ಹೋಯಿತು ಅದು ಏನು ಟೆಕ್ನಿಕಲ್ ಇಶ್ಯೂ ಬರುವಂತೆ ಐತೆ ಅಣ್ಣ.
ಅಲ್ ಸರ್ವರ್ ಇಲ್ಲ.
ಹಾದ ಸೇ ಸ.
ನಾಕಾ. ಆಗುತ್ತಾ.
ಹ್ಮ್.
ಮತ್ತ ಅದು ಏನು ಮುಂದೆ ಮಾಡ್ಬೇಕಕ್ ಏನಿಲ್ಲ ಸ್ಟಡಿ ಬಕ್.
ಹಾ ಓದ್ಬೇಕಣ್ಣ ಹಿಂಗೆ.
ಹ್ಮ್ ಹ್ಮ್ ಬೆ ಹಾ.
ಬೇ ಮುಗಸಂದ ಮ್ಯಾಲ ಯಾವ್ದ ಬಿ ಆಡ್ ಗಿ ಆಡ್ ಮಾಡಿದ ಆಯತಾನ.
ಹಾ.
ಬೇರ್ಗೇರ್ ಮಾಡಿದ್ರೆ ಆಯ್ತ ನಮ್ಮ ಮುಂದ.
ಹ್ಮ್ ಹ್ಮ್ ನಿಮ ಆಸೆ ಏನು ಎಂತ ಏನ್ ಎಂತ ಜಾಬ್ ಮಾಡ.
ಏ ಅಂತದ ಇಂತದ್ದೇನ್ಲ್ಲೋಣ ಯಾವ್ದ್ ಬರ್ ಸುಮ್ಮ ಹಾಕಲ್ ಯಾವ್ದ ಒಂದ ಆಗುತ್ತ.
ಹ್ಮ್.
ಅಂತದ ಂತರ್ಕೊಂಡ ಕುಂತಲ್ಲ ನನ್.
ಸುಮ್ಮನೆ ಯ ಬರ್ತದ.
ಹ್ಮ್ ಯಾವ್ದ್ ಬರ್ತದ ಆಾಕದಣ.
ಹ್ಮ್ ಹ್ಮ್ ಐಟ್ ಗಿಟ್ ಇದ್ರೆ ಆರ್ಮಿ ಆಗ್ಬೇಕು ಅಲ್ವಾ ಅದ್ ನೀವ್ ಇರೋದಲ್ಲಾ.
ಅ ಏನ್ ಬರ್ಲಣ ನಮ್ಧ್. ಹ್ಮ್.
ಇಲ್ಲಿ ಊರಲ್ಲೇ ಇರ್ತೀರಿ ಇವಾಗ.
ಹ್ಮ್ ಇವಾಗ ಹಾಸ್ಟ್ರೆಲ್ ಇದಿನ್ ಅಣ್ಣ ಊರಿಗೆ ಹೋಗ್ಬೇಕ್ ನೀವು ಊರಾಗ ಇದಿರಲ್ಲ.
ಹಾ ಊರಿಗ್ ಬಂದಿನ್ ನಮ್ದ್ ಎಕ್ಸಾಮ್ ನಾಳೆ ಒಂದಿದೆ.
ಹಾಹ.
ಅದೊಂದ್ ಮುಗಸ್ಕೊಂಡ್ ಊರಲ್ಲೆ ಇರ್ಬೇಕು.
ಹೌದ್ ಮೊಹರಂ ಗೇಮ್ ಅಜ್ಜ ನಡ್ದೆಣ್ಣ.
ಚೆನ್ನಾಗ ನಡ್ದ ಇಲ್ಲಿನು.
ಹ್ಮ್ಮ ನಾವು. ಹು ಕನ್ನ್ನಣ್ಣ ನಾಳಿಗ್ ಒಂದ್ ಅಯ್ತಿ. ನಮ್ಮದ. ಹಾ.
ರಿಸಲ್ಟ್ ಬಿಟ್ಟ ದ್ರ ನಿಮ್ಮವ್.
ಹಾ ಅಣ್ಣ.
ರಿಸಲ್ಟ್ ಬಿಟ್.
ಫಸ್ಟ್ ಸೆಕೆಂಡ್ ತಮ್ ಬಿಟ್ರನ್ನ ಮತ್. ಇನ್ನ ಥರ್ಡ್ ಸೇಮ್ ಬಿಟ್ಟಿಲ್ಲ.
ಹೌದಾ.
ಹಾ ಅಣ್ಣಾರ ರೈಚೂರ್ ಯೂನಿವರ್ಸಿಟಿ
ಅದ್ ಎಷ್ಟ್ ಮಾಡಿದ್ರೂ ಬಿಡಲ್ಲ ಕ
ಹೌದಣ್ಣ
ಹ್ಮ್ ಚೆನ್ನಾಗಿಲ್ಲ ಯೂನಿವರ್ಸ್
ಹ್ಮ್ ಹಿಂಗೇ ಏತ್ತಣ್ಣ ಎಲ್ಲಿ ಈ ವರ್ಷ ಮೂರ್ ತಿಂಗಳೆ ಆಯ್ತಾ ಅಂತ ಎಕ್ಸಾಮ್ ಫೀಸ್ ಕಟ್ ನವ ಮೂರ್ ತಿಂಗ್ಳ್ ಎಕ್ಸಾಮ್ ಫೀಸ್ ಗೆವ ಈ ತಿಂಗ್ಳು ದೊಂದ್ ಇಟ್ಟರ್ ನಮಗೆ
ಹಾ
ಮೂರ್ ತಿಂಗಳ ಎಕ್ಸಾಮ್ ಫೀಸ್ ಕಟ್ಟಿದ ಮೇಲೆ ಈ ವರ್ಷ ತಗೊಂಡ್ ಬಿಟ್ರಣ್ಣ
ಹ್ಮ್ ಏನೋ ಇದಾಗಿ ನಿಮ್ದ ರೆಸಿಪಿ ಎಲ್ಲಾ
ಹಾ
ಹ್ಮ್ ಯಾವ್ ಯಾವ್ದ್ ತಗೊಂಡಿರಿ ಸಬ್ಜೆಕ್ಟ್
ಆ
ಸಬ್ಜೆಕ್ಟ್ ಯಾವಾಗಿಂದ
ನಂದು ಹಿಸ್ಟರಿ ಪೊಲಿಟಿಕಲ್ ಸೋಷಿಯಾಲಜಿ ಏತ್ತಣ್ಣ
ಹ್ಮ್ ಹ್ಮ್ ಹ್ಮ್
ನಿಮ್ಗೆಲ್ಲಾ ಎರೆಡೆರಡ ಇದ್ದೋಣ ನಮಗ ಇವಾಗ ಮೂರ್ ಮೂರ್ ಮಾಡಿ ಬಿಟ್ರ
ನಿಮ್ಮೆ ಬೆಸ್ಟು ಸಬ್ಜೆಕ್ಟ್ರ ಬರ್ತಾವ ನಮ್ಮವ ಎಲ್ಲಿ ಹೊರಗಿನೂ ಬಂತಿದ್ದು
ಯಾವ ತೊಂದ್ರಣ್ಣ ನೀವು
ನಮ್ದು ಹಿಸ್ಟ್ರಿ ಎಕನಾಮಿಕ್ ಐತ್ ನಮ್ದು ಅವರು ಬಿ ಎಸ್ ಸಿ ಅಂತ ಹೇಳ್ತಾರಲ್ಲ ಆಕವಷಪಪರ್ಕ್ಷ ಆಗ್ತದೆ
ಹ ಅಣ್ಣ
ಅದ ಒಂದು ಇನ್ನೊಂದು ಕೇಳ್ತರ್ ಬೇರೆ ಅದು
ಹ್ಮ್
ಬಿಕಾಮ್ದು ಬಿ ಎಸ್ಸಿದು ಬೇರೆ ಅ್ ಒಂದು ಒಂದ್ ಸಬ್ಜೆಕ್ಟ್ ಕೊಡ್ತಾರೆ ನಮಗೆ ಅದೆ ಎಲ್ಲ ನಿಮ್ದೇ ಚಲೋ ನಿಮ್ದು ಯಾವ ಸಬ್ಜೆಕ್ಟ್ ಕೊಡ್ತಾರಾ
ಹಾ
ನಮ್ಗ ಇಲ್ಲ ನಮಗ್ ಬೇರೆ ನಮ್ಮವ್ ಬಿಕಾಮ್ ಬಿ ಎಸ ಸಿ ಇದಾಗ ನಮ ಪೇಪರ್ ಕೊಡ್ತಾರೆ ನಮಗ್
ಹೆಂಗೆ ಅಣ್ಣ
ಹ್ಮ್ ಒಂದ್ ಆ ತರ ಎಸ್ ಇ ಪಿ ನಮ್ದ್ ಎನ್ ಇ ಪಿ ಅಲ್ಲಾ
ಹಾ
ಅದು ಒಂದು ಬರ್ಲೇಬೇಕು ಆಫೀಸ್ ಆಟೋಮಿಷನ್ ಒಂದು ಇಂಟ್ರೊಡಕ್ಷನ್
ಹಾ
ಬೇಸಿಕ್ ನಾಲೆಡ್ಜ್ಂತ ಕೊಡ್ತಾರ ಆತರ
ಔ ಬರ್ಲಿಕ್ಕ ನಡಲ
ಅದ ಸಬ್ಜೆಕ್ಟ್ ಮ ನಮ್ಗ ನಿಮ್ಗೆ ಹೆಂಗಗ ಆರ್ ಸಬ್ಜೆಕ್ಟ್ ಅದಾವಲ್ಲ ನಮ್ಗ ಎಂಟ ಎಂಟು ಎಂಟ ಎಂಟ ಅಂತ ಈ ಪಿಪ್ಸಂತ ಎಂಟು ಎಂಟ ಬರ್ತೀವಿ
ಹ್ಮ್ ನಾ ಮೂರ್ ಸ್ಯಾಮ ಬರಿ ಆರ್ ಸಬ್ಜೆಕ್ಟ್ ಬರ್ದನಣ್ಣ
ಹಾ
ಈ ಸೆಮಿ ಬರ ಐದೇ ಸಬ್ಜೆಕ್ಟ್ ಅದಾವ
ಆಯ್ತು ಮುಂದಿನ ಸಬ್ಜ ಮುಂದಿನ ಸಾಮ್ ನಾಕ್ ಬರುತ್ತ ಎರಡೆಡೆ ಬರ್ತ ಎಲ್ಲದ್ರಗ ಎರಡು ಒಂದು
ಹ್ಮ್
ನಿಮ್ಮ ಮೇನ್ ಸಬ್ಜೆಕ್ಟ್ ಆಗರುತ್ತೋ ಅಷ್ಟೇ
ಹ ಹೌದ
ಹ್ಮ್ ಮತ್ತ ಊಟ ಗಿಟ್ಟ ಆಗಿದೆ ಹ್ ಹ್ಮ ಏನ್ ನಮ್ ಊಟ ಏನ್ ಮಾಡಿದ್ರಿ
ಚಪಾತಿ ಅಲಸಂದಿ ತತ್ತಿ ಅನ್ನ ಸಾಂಬಾರಣ್ಣ
ಹಾಸ್ಟೆಲ್ಗೆ ಎಲ್ಲಾ ಕೊಡ್ತಾರ
ಹ ವಾರದ ಮೂರ್ಸಲ ತತ್ತಿ ಮೂರ್ ಸಲ ಬಾಳೆ ಕಾಯಿ ಒಂದ್ ದಿನ ಚಿಕನ್ ಆಗ್ತಾರ ಬುದುವಾರ ಕೋಮ್ಮ.
ಹ್ಮ ಹ್ಮ
ಹ್ಮ್
ಹೌದು
ಹಾ ಕಯಂ ಹಾಸ್ಟೆಲ್ ಅಲ್ಲಿ ಇರ್ತೇನೇನಾ ಅಪ್ ಅಂಡ್ ಡೌನ್ ಮಾಡ್ತೆ ಅಣ
ಅಲ್ಲೇ ಅಪೊಂಡು ಡೌನ್ ಮಾಡ್ತ
ಹಷ್ಟಲಿಲ್ಲಣ್ಣ ಆಯ್ತಾ ಇಲ್ಲ
ಅಲ್ಲಿ ಇಲ್ಲ ಅಲ್ಲೆಲ್ಲಾ ಮನಲಿ ಕೆಲ್ಸ ಇತ
ಹಾ ಹಾ
ಹ್ಮ್ ಅದ ಮನೆಗೆು ಒಂದಲ್ಲಿ ಏನ್ ಹಕಿದ್ರ
ಅಲ್ಲಲ್ಲಿ ಹತ್ತಿ ಬಿತ್ತ ತಳಿತರಿ
ಹೌದು ಮತ್ತೆ ಇದು ಅತ್ತಿ ಮಳೆ ಬಂದಿದ
ಇಲ್ಲ ಅಣ್ಣ ಬಿತ್ತೀವಿ ಅಷ್ಟೇ ಮಳೆನೇ ಬರ್ಲಿಗ್ಯಾದ್
ಹ್ಮ್ ಹ್ಮ್
ಬರ್ತ್ ಬರ್ತಂತ ಅನ್ ಹೌದಯ್ ಬರ
ಅರಲ್ಲ ಏ ಚೆನ್ನಾಗ ಆ ಅವಲ ಗಿಡ್ಗಳು
ಹಾ ಅಣ್ಣ ಅದಾ ಇನ್ನೊ್ ಸ್ವಲ್ಪ ಹೋಗಿ ಅವಣ ಒಂದು ಅರ್ಧ ವಲ
ಹ್ಮ್ ಹ್ಮ
ಒಂದ್ ಎಕ್ರಗ್ ಒಂದ್ ಅರ್ಧ ಎಕ್ರ ಹೋಗ್ಯದ ಒಳ್ಳೆ ಅಚ್ಚ ಬೇಕಂತೆನಿ ಮಳಿ ಬರ್ಲಗದ್
ಹೌದು
ಹಾ ಮಳೆ ಬಂದ್ರೆ ಮತ್ತತ್ ಅವೆಷ್ಟು ಹೆಚ್ಚಿದ್ರೆ ಆಗ್ತದ
ಹ್ಮ್ ಹ್ಮ್
ಬರ್ಲಗದ್ ಮಾಳಿದ್ದ ತಾನ ನೀ ಬೇಕಣ ಇವಾಗ ಹ
ಹ್ಮ್ ಆಯ್ತು ಬರ್ತಾ ಇವಾಗನ್ನ ಏನ ಮುಂಗಾರು ಬರ್ಲ ಅಂತ ಹ.
ಹಾ.
ಇನ್ನೊ ಒಂದ ವಾರ ಆದ್ರೂ ಬರ್ತ ಇನ್ನೊಂದ್ ಮೂರ್ ನಾಲ್ಕು ದಿನ.
ಮಾಡ್ತಾನ ಬಂದ್ರಿ ಎಲ್ಲ ಚಲೋ ಅದ.
ಹಾ.
ಬಂದ್ರ ಚಲೋ ಅದ.
ಹ್ಮ್ ಹ್ಮ್.
ಬರ್ಲಿಕ್ಕಂದ್ರೆ ಬಾಳ್ ತರ ಆಗತ್ ಮತ್ತ.
ಇದೇನ್ ನಿಮ್ದು. ಒಣ ಬೆಸಾಯನಾ.
ಹಾಣ ಒಣ ಬೇಸಾಯ ನಮ್ದು.
ಹಾ.
ಪಸ.
ಮಳೆ ಬಂದ್ರ ಅಷ್ಟೇ ಬೇಳೆ.
ಹಾ ಮಳೆ ಇದ್ರೆ ಅಷ್ಟೇ ಬೆಳಿಯೋಣ ನಮ್ದು. ಹೊಲ್ದಾಗ ಮೊಟರ ಅದಾವನ.
ಎಲ್ಲ ನಮ್ದು ಒಣ ಬರ್ಸ ದೇವದ ಏನು ಇವಾಗ ಆಗ್ಯದಲ್ಲ ಏನ ಹ್ಮ್ ಇ. ಜಲ್ಜುವ ಮಿಶ್ರ ಜಗಜುವನ್ ಮಿಶ್ರನ್. . . . ಹ ಅ ಹ್ಮ್ ಹಾಗೆ. ಇವಾಗ ವಾಲ ಹ. . ನಿನ್ ಕೂಡ ಬ.
ಏ ಒಂದಿನ ನೀರ್ ಬರ ನೋಡಿಲ್ಲ ಅದ್ರನ್ನ ನಾ.
ಹೌದು.
ಹ್ಮ್..
ಹ್ಮ್.
ಹ ಎಲ್ಲಾ ಕೊಡ್. ಆತರ ನಮ್ಮೂರನೋರ್ ಎತ್ಕೊಂಡ ತಿಂತತ್ಕದ ಅಂತ.
ಹ್ಮ್ ಹ್ಮ್.
ಅವ್ರೀತಿ ತಿಂತಾರ ಇವ ರೀತಿ ತಿಂತಾರ ಬರೀ ಬೋರ್ಡ್ ಅಂದ್ ಹಾಕರಣತ್ ಅಂದ ಜಲ್ ಜೀವನ್ ಅಂತ್ ಬರ್ದ.
ಹ್ಮ್
ನಲ್ಲಿನ್ ಫಿಕ್ಸ್ ಮಾಡ್ರ್ಯಾ ಒಂದಿನ ನೀರ್ ಬರೋದ್ ನೋಡ್ಲಿಲ್ಲ ತಿರಿಗ್ ಒಂದ್ ವರ್ಷ ಆಗ್ ಬಂತ್ ಫಿಕ್ಸ್ ಮಾಡಿ
ಹ್ಮ್ ಹ್ಮ್
ಒಂದಿನ ನೀರ್ ಬರ್ಲಿಲ್ಲ
ಕೇಳ್ಬೇಕಿಲ ನಿಮಗ್ ರ್ ಸೀಡಾ
ಏನ್ ನಮ್ಮ ಮೂರನೋರ್ ಎರ ಕೇಳಂಗಿರೋಣಮ್ಮ
ಹಾ
ಅವ್ನೇ ಇರಲ್ಲ ಊರಾಗ್ ಕೇಳ್ಬೇಕಂದ್ರ
ನಿಮ್ದ ಯಾವ್ದ ಇದು ಪಂಚಾಯತ್ ಯಾವ್ದ್ ಬರ್ತು
ನಮ್ದ್ ಎಕ್ತಾಪರ್ ಬರ್ತಣ
ಹೌದಾ ಹ ಎಷ್ಟ್ ಹದ್ಮೂರ್ ಹದ್ನಾಕೆನ ಹಳ್ಳಿದಾವ್ ಹಾಂ ನಮ್ಗೂ ಅದೇ ಬರ್ತ್ತ ಆಯ್ತೊ ಒಬ್ರೋ ನಾವು ಊಟ ಮಾಡಿ ಆಮೇಲ್ ಕಾಲ್ ಮಾಡ್ತೇನೆ